ಹಲೋ ಹಲೋ ಕೃಷ್ಣ ಅವ್ರೇ ಏನ್ ಮಾಡ್ತಾ ಇದ್ದೀರ?
ಏನಿಲ್ಲ ಹೇಳ್ ಆರಾಮಿದಿರ ಈಗ ನೋಡಿ ಈಗ
ಹಾ ಕೇಳ
ಹ್ಮ ಹ್ಮ ಆರ ಆರಾಮಿದ್ದೀರಲ್ಲ.
ನೀವೇನ್ ಮಾಡ್ತಾ ಇದೀರಾ?
ನಾವ್ ಏನಿಲ್ಲ ಸ್ವಲ್ಪ ಅದೇ ಸುಮ್ನೆ ಕೂತಿದ್ದೆ ಹನ್ನೆರಡಗಿತ್ತಲ್ವ ಟೖಮು ಸರಿ. ಸುಮಾರು ಹನ್ನೆರಡು ಐವತ್ತೆರಡು ಆಗಿದೆ. ಸುಮ್ಕು
ಹ್ಮನ್ ಊಟ ಮಾಡಿದ್ರಾ?
ಹ್ಮ
ಸ್ವಲ್ಪ ಕಟ್ ಕಟ್ ಕೇಳುಸ್ತಾ ಇದೆ. ಹ್ಮ ಆಯ್ತಾಯ್ತು.
ಹ್ಮ್ ಹ್ಮ್ ಹ್ಮ್ ಏನ್ ಮಾಡದ್ರಿ ಊ ಟಕ್ಕೆ
ನಮ್ಮ ಲ್ಲಿ ಇವತ್ತು ಆಲೂ ಬಾತಿತ್ತು.
ಹಾ ಹಾ ಅಂದ್ರೆ ಆಲೂಗಡ್ಡೆಯಿಂದ ಬಾತ್ ಮಾಡಿದ್ರ.
ಹ್ಮ್ ಆಲೂಗೊಡ್ಡೆಯ ರೈಸ್.
ಹ್ಮ್ ಹ್ಮ್ ಅಂದ್ರೆ ಅನ್ನ ಮಾಡಿದಾರ ಅಂದಂಗಾಯ್ತ್ ಚಲೋಗಿತ್ತ?
ಆ ತುಂಬಾ ಸರಿಯಾಗಿತ್ತು, ಆ ಅದರ ಜೊತೆಗೆ ಉಪ್ಪಿನ್ಕಾಯಿತ್ತು ಮತ್ತು ಮೊಸರಿತ್ತು.
ಹಾ ಹಾ ಉಪ್ಪಿನ್ಕಾಯಿ ಮೊಸ್ ಇತ್ತ.
ಹ್ಮ
ಹ ಅಂದ್ರೆ ಚೊಲೋ ಇತ್ತನಂಗಾತು. ಮತ್ತೆ ನಾಷ್ಟಕೆ
ಪುರೆ ಇತ್ತು ಪುರೆ ಮತ್ ಪೂರೆ ಸಾಂಬಾರ್.
ಹಾ ಹಾ ಹೌದು
ಹ್ಮ್ ಹ್ಮ್ ಸರಿಯಾಗಿತ್ತು ಎಲ್ಲಾ ರೀತಿಯಿಂದಲೂ ಸರಿಯಾಗಿದೆ ನಮ್ಮ ನಮ್ಮ ಹಾಸ್ಟೆಲ್.
ಹ್ಮ ಹಾ ಹಾ ಅಂದ್ರೆ ಚನ್ನಾಗಿದೆ ಅಂದಂಗದು.
ಹ್ಮ್ ಇವ್ರೇನು ಕೆಳಗಿನ ವಿದ್ಯಾರ್ಥಿಗಳು ಎಲ್ಲಾರೂ ಮಳಗಿ ಬಿಟ್ಟಿದಾರಲ್ಲ.
ಹೌದೌದು ಹನ್ನೆ ಟೈಮ್ ನೋಡಿ ಅಲ್ಲಿ ಹನ್ನೆರಡು ಐವತ್ ನಾಲ್ಕ ಆಗಿದೆ ಈಗ ಮಕ್ಕಳ್
ನಮ್ಮ ಕೃಷ್ಣ ಅವರು ಕುಂದ ಕುಳಿತಿರ್ತಾರಂತ ಮಾಡಿದೆ ಬಟ್ ಅವರು ಕುಳಿತಿಲ್ಲ ಕೃಷ್ಣ ಅವರು. ಹಲೋ
ಹಲೋ ಅದು ಹಾ ಹೇಳಿದ್ದೀ.
ಹಾ ಸ್ವಲ್ಪ ಮಾತಾಡಿ ಅಲ್ಲ.
ಹಲೋ ಹಾ ನೆಟ್ವರ್ಕ್ ಸ್ವಲ್ಪ ನೆಟ್ವರ್ಕ್ ಇತ್ತು ಸ್ವಲ್ಪ. ಹಾ ಹ್ಮ್ ಹ್ಮ್ ನೀರ್ ಕುಡಿಯಾಕ ಹೊಗ್ದೀರ ನೀರ್ ಕುಡ ಸ್ವಲ್ ನೆಟ್ವರ್ಕ್ ಹೋಗಿತ್ತು. ಅದೇ ಈಗ ಕುಡಿತೇವೆ ಕುಡಿತ್ ನೀವು ಆರಾಮರಮ್ಮ.
ಹ್ಮ್ ಆರಾಮಿದೀನಪ್ಪಾ ನೀರು ಸಿಕ್ಕಾಪಟ್ಟೆ ಕುಡಿಬೇಕು ದಿನಲು.
ಹೌದೌದು ಹೌದು. ಲೀಟರ್ ಕುಡಿಬೇಕು
ಹ್ಮ್ ಹೌದು ನೀರು ಕುಡಿದ್ರೆ ತುಂಬಾ ಆರೋಗ್ಯ ಒಳ್ಳೆಯದಾಗುತ್ತೆ.
ಹೌದು
ಮೂತ್ರ ವಿಸರ್ಜನೆ ಸರಾಗವಾಗಿ. ಹೋಗುತ್ತೆ
ಹ್ಮ್ ಸ್ವಲ್ಪ ಮನುಷ್ಯನ ಅದು ಜೀರಾಕರಣ ಜೀರಾಕ್ರಮಣ ಮತ್ತು ಜಿ ಜೀರ್ಣಕ್ರಿಯೆ ಮತ್ತು ವಾಯು ಕ್ರಿಯೆ ಅವೆಲ್ಲ ಸರಿ ಸಾಗಿ ಹೋಗುತ್ತೆ ಅ ಚಲೋ ಆ ಆಗ್ತೆ ಜೀರ ಕ್ರಿಯಣಕ್ಕೆ ಬಹಳ ಉಪಯೋಗಕಾರಿ ಉಪಯೋಗಕಾರಿ
ಹ್ಮ ಮತ್ತೆ ಈಗ್ ನಡೀತಾ ಇದ್ದೇನೆ ಮಕ್ಕ ಕಾಲೇಜಿನ ಜೀವನ
ಅಷ್ಟೇನು ಹೇಳಕೊಳ್ಳೋ ಹಾಗೆಯಲ್ಲ ನಮ್ಮ ಕಾಲೇಜು
ಯಾವ ಕಾಲೇಜು ನಮ್ದು
ನಮ್ದು ನೋಡಿ ಇಲ್ಲಿ ಕೃಷಿ ಮಹಾವಿದ್ಯಾ ದ್ಯಾಲಯ ರಾಯಚೂರು ಅದು ತಾಲೂಕ್ ತಾಲೂಕ್ ಕೂಡ ರಾಯಚೂರ್ ಬರುತ್ತೆ ಜಿಲ್ಲಾ ಕೂಡ ರಾಯಚೂರ್ ಬರುತ್ತೆ ನೋಡಿ
ಹ್ಮ್ ನಂದು ಇಲ್ಲೇ ಶಿವಮೊಗ್ಗದಲ್ಲಿರ್ತೀನಿ ನಾನು ಕೃಷಿ ಪದವಿಯನ್ನು ಸ್ವೀಕರಿಸ
ಹಾ ಹ ಹಾ ಮುಗಿಸಿದಾರ ಏನ ನಡೆಸಿದಾರ
ಇಲ್ಲ ನಾನು ಎರಡನೇ ವರ್ಷದ ವಿದ ದ್ಯಾರ್ಥಿ
ಹಾ ಹಾ ಹೌದೌದು ಅಂದ್ರೆ ಚಳ ಅಂಗ ಅಲ್ಲಿಯೂ ಕೂಡ
ಹ್ಮ ಹ ಹ್ಮ ಸರಿಯಲ್ಲೇ ಇದು ಒಂದು ಇರುವಕೆಯಲ್ಲಿ ಇರುವುದು ನನೀಗ
ಎಲ್ಲಿ ಎಲ್ಲಿರುದು
ಇರುವಕ್ಕಿ
ಹಾ ಹಾ ಹಾದರಿರುವಕಿ ಚಲದೆದ ಐತೇಲ್ರಿ
ಇಲ್ಲಿ ಶಿವಮೊಗ್ಗದಲ್ಲಿ ಎರಡೂ ಕೃಷಿ ಮಹಾವಿದ್ಯಾಲಯಗಳಿವೆ ಅದರಲ್ಲಿ ಇರುವಕಿ ಒಂದು ಮತ್ತು ನವಿಲೆ ಎಂಬ ಪ್ರದೇಶ ಒಂದು
ಹೌದು ಅದು ಕೇಳಿದ್ದೇನೆಕ್ಕೆ ಇರುವಾಕಿ ಮಾತ್ರ ಕೇಳಿದ್ದೇನೆ
ಮತ್ತೆ ನಿಮ್ಮ ಸ್ನೇ ಸ್ನೇಹಿತರು ಯಾರಾದ್ರೂ ಇದ್ದಾರಾ ಇಲ್ಲಿ
ಇಲ್ಲಿ ಶಿವಮೊಗ್ಗದಲ್ಲ ಶಿವಮೊಗ್ಗದಲ್ಲಿ ನೋಡಿ ಅಲ್ಲಿ ಖಂಡೇಶ್ ಬಕ್ರಿ ಅಂತಿದ್ದನ ಗೊತ್ತಲ್ವಾ ನಿಮ್ಗೆ ಹ್ಮ ಸ ಹೌದೌದು ದತ್ತು ಪುತ್ರ ಅವರು ನನಗೆ ಅದೇ ಅರ್ಥ ಆಗ್ತಿಲ್ಲ ಅವ್ರ ಇದು ಪ್ರದೀಪ್ ಅವರು ಇಷ್ಟು ಡುಮ್ ಡುಮ್ಮ ಇದಾರೆ ಆನೆ ತರ ಇದ್ದಾರೆ ಅವ್ರ ದತ್ತು ಪುತ್ರ ಯಾಕೆ ಕೆ ಅಟ್ ಸೊಟ್ಟ ಸೊಟ್ಟಿಗಿದಾರೆ
ಗೊತ್ತಿಲ್ಲಪ್ಪ ನನಗೆ ಅವರು ಏನಾದ್ರೂ ಒಂದು ಕೆ ಜಿ ಅಕ್ಕಿಯನ್ನು ಕೊಟ್ಟು ಅವರನ್ನು ದತ್ತು ಪಡ್ದಿದ್ದಾರೆ ಅಂತ ನಮಗೆ ನಿನ್ನೆ ಫೋನ್ ಮಾಡಿದಾಗ ಹೇಳಿದ್ದಾರೆ
ಹ ಹಾ ಹಂಗ ಹೇಳಿದಾರ ದತ್ತು ಪುತ್ರ ಅಂತ ಹಾ ಹ ಮತ್ತು ಮತ್ತು ಮತ್ತೆ ಮತ್ತೆ ಯಾರ್ಯಾರು ಇಲ್ಲಿ ದತ್ತು ಪುತ್ರಗಳು
ಮತ್ತೆ ಅವರು ಹೇಳಿದರು ನಿನ್ನೆ ಪ್ರದೀಪರು ಮೊದಲನೆಯ ದತ್ತುಪುತ್ರ ಬಾಗು ಪಾಟೀಲ್ ಅಂತೆ
ಹಾ ಎರಡನೇ ದತ್ತು ಪುತ್ರ ಯಾರು ಅವರು ಖಂಡೇಶ್ ಬಕ್ರೆ ಹ ಹಾ ಮತ್ತೆ ಮತ್ತೆ
ಮೂ ಮೂರನೆಯವರು ಮಲ್ಲಿಕ
ಹ್ಮ್ ಹ ಜ ದ
ಹ್ಮ್ ಹೇಗಿದೆ ನಿಮ್ಮ ಕಾಲೇಜು ವಾತಾವರಣ
ನಮ್ಮ ಕಾಲೇಜನ ವಾತಾವರಣ ಅಷ್ಟು ಕಷ್ಟೇ ಇದೆ ಅಷ್ಟೇ ಸುಮ್ನೆ ಹೇಳ್ಕೊಳ್ಳಷ್ಟು ಅಚ್ಚ ಅಚ್ಚು ಸುಂದರವಾಗಿಲ್ಲ ಸುಮ್ನೆ ಸುಮ್ನೇ ಇದೆ ಅಷ್ಟು ಕಷ್ಟೇ
ಹ್ಮ್
ಮತ್ತೆನಂತಿರ ನಿಮ ನಿಮ್ ಕಾಲೇಜ್ ವಾತಾವರಣ ಹೆಂಗಿದೆ ನಿಮ್ಮ ಕಡೆ ಎಲ್ಲ
ಹ್ಮ ನಮ್ ಕಾಲೇಜು ಸರಿಯಾಗಿದೆ
ಹ ಹಾ ಅಂದ್ರೆ ಸರಿಯಾಗಿ ಊಟ ಕೊಡ್ತಾರೆ ಸರಿಯಾಗಿ ವಾತಾವರಣ ಇದೆ ಅಂದಂಗಯ್ತು ನಮ್ಮ ಕಡೆ ಎಲ್ಲ
ಹ್ಮ್
ಹಾ ಹ್ಮ್ ಹ ಮತ್ತೆ ಮತ್ತೇನಂತೀರ
ಹ ಏನಿಲ್ಲಪ್ಪ ನಮ್ಗೂ ಕೂಡ ಈಗ ನಿದ್ದೆ ಬರ್ತಾ ಇದೆ
ಹೌದು ಒಂದು ಸುಮಾರು ಒಂದು ಗಂಟೆ ಆಗ್ತಾ ಇದೆ ಈಗ
ಹ್ಮ್ ಮಧ್ಯಾಹ್ನ ನಾವು ನಿದ್ದೆ ಮಾಡಿಲ್ಲ.
ಹ್ಮ್ ಹ್ಮ್ ಮಧ್ಯಾಹ್ನದ ನಿದ್ದೆ ಮಾಡಿಲ್ಲ ಅಂದಂಗಾಯ್ತು.
ಹ್ಮ್ ಅದಕ್ಕೆ ಈಗ ನಿದ್ದೆ ಬರ್ತಾ ಇದೆ ಮಧ್ಯಾಹ್ನ ಏನ್ ಮಾಡಿದ್ದೀವಿ ಇವತ್ತು ತರಗತಿ ಇತ್ತು ಒಂದು ಸ್ನೇಹಲ್ಗಿರಿ ಗುರು
ಗುರುಮಾತೆ. ಹೌದ ಗುರು ಮಾತೆವ್ರದ ಇತ್ತ.
ರು ಸ್ವಲ್ಪ ಜನಕ್ಕೆ ಮಾತ್ರ ನೀವು ಆ ಮಾ ಅದನ್ನು ಮಾಡಿ ಅಂತ ಹೇಳಿದ್ರು.
ಹಾ ಹಾ ಹೌದೌದು ನಮಗೂ ಹೇಳಿದ್ರು ಗುರುಮಾತೆ.
ಅತ್ತು ಮಾಡಿದ್ವಿ ನಾವು ಉಳಿದ ವಿದ್ಯಾರ್ಥಿಗಳು ಸಿನಿಮಾ ನೋಡ್ತಾ ಇದ್ವಿ.
ಹ ಎಲ್ಲಿ ಏನು ಫೋನ್ದಲ್ಲಿಯ ಏನು ಎಲ್ಲಿ?
ಇಲ್ಲ ಫೋನಿನಲ್ಲೇ ನೋಡ್ತಾ ಇದ್ವಿ ನಾವ್ ಕೊನೆಯಲ್ಲಿ ಅವರು ಅಟೆಂಡೆನ್ಸ್ ಹಾಕ್ ನಂದಿದ್
ಹ್ಮ ಹ ಹಜರಾತಿ ಹಜರಾತಿ ಹ್ಮ ಹಾ ಹಾಜರಾತಿ ಕೊನೆಯಲ್ಲಿ ಹಾಕ್ತೀನ್ ಅಂದ್ರೆನೊ. ಚಲೊ ಚಲ ಅಂದ್ರೆ ಒಂದ್ ನಾಕೈದು ಹುಡುಗರಿಗೆ ಹಿಡಿದಿರ್ಬೇಕಲ್ವಾ. ನೀವು ಕೆಲ್ಸ ಮಾಡಿ ಅಂತ.
ಹಿಡಿದಿದ್ರು ಅವರೇ ಮಾಡಿದ್ರು ನಮ್ಮ ಗೊತ್ತಲ್ಲ ನಿಮಗೆ ನಮ್ಮ್ ಗಾಳಿ ಆದಿ ಬಸವ
ಹಾ ಹಾ ಗಾಳಿಆದಿ ಬಸವ.
ಅಬ್ದುಲು ಕಲಂದರು ಐ ಎ ಎಸ್ ಬಸವರಾಜ್ ಅವರಿದ್ದಾರೆ ಅಲ್ಲ.
ತರಿಗಿಡತಾರೆ ನಮ್ಮ್ ಕಡೆ ಏನ್ ಮಾಡಿದ್ದಾರೆ ದಡ್ಡ್ ದಡ್ಡ್ ಇದ್ದೋವ್ರಿಗೆ ಗಿಡಿದಿದ್ದಾರೆ. ಯಾರ್ಯಾರು? ಅಂದ್ರೆ ರಾಜುಗೌಡ ಅವರು ಮತ್ತೆ ಮಲ್ಲಿಕಾರ್ಜುನ್ ತಗಡಿ ಅವರು ಮತ್ತೆ ಸಂಗ್ಮೇಶ್ ತಳ್ಳಿಯವ್ರು.
ಹ್ಮ್
ಮೂರ್ ಮಂದಿಗಿಡದಿದ್ರು ಮೂರ್ ಮಂದಿ ಕೆಲ್ಸ ಮಾಡಿದ್ರು ಮತ್ತೆ ಶರಣಯ್ಯ ಮತ್ತೆ ಇನ್ನೊಂದಿಬ್ರು ಗೊತ್ತಿಲ್ಲ ನನಗೆ. ಯಾರತ್ರ ಅಂದ್ರೆ ಹಿಡಿತಿದ್ರು ಅವ್ರಿಗೆ ಮೇಡಮ್ಮು.
ಮತ್ತೆ ರಾಧಾ ಕೃಷ್ಣ ಅವರು ನಡದಿರ್ಲಿಲ್ವಾ?
ಇಲ್ಲ ಇಲ್ಲ ಅವ್ರು ಕೃಷ್ಣ ಅವರು ಸೇಫ್ಗೇಮ್ ಆಡ್ತಾರೆ ಅಂದ್ರೆ ಎಲ್ಲಾ ಕಡೆ ಒಳಗೆ ಕೂತ್ ಬಿಡ್ತಾರೆ. ನಾ ಒಂದ್ ಸ್ವಲ್ಪ ಈ ಸಿ ಆರ್ ಬಾಜು ಕೂತಿದ್ವಲ್ಲಾ.
ಹ್ಮ್
ಸ್ವಲ್ಪ ಮಿಡಮ್ ಸಿಯರ್ ಮೇಲೆ ಬಹಳ ಕ್ರಶ್ ಅಂದ್ರೆ ಸ್ವಲ್ಪ ಪ್ರೀತಿ ಹೆಚ್ಚು ಸಿಯರ್ ಮೇಲೆ.
ಯಾವ್ ಮೇಡಮು
ಅ ಇಬ್ರು ಮೇಡಮ್ ಪ್ರೀತಿ ಹೆಚ್ಚು ಇಬ್ರು.
ಹ
ಸ್ನೇಹಲಗಿರಿ ಮತ್ತು ಹೌದು ಇಬ್ರು ಇಬ್ರು ಬಹಳ ಪ್ರೀತಿ ಅವನ್ ಮೇಲೆ. ಜ್ಯೋತಿ ಮೇಡಮ್ ಅಂತ್ರು ಶಂಗಾ ಕೊಡ್ತರೆ ಅವ್ರಿಗೆ ಹುರಿದಿದ್ ಶಂಗಾ. ತಿನ್ನುವಂತ ಮತ್ತೆ ಹ ಆಗ್ತಾನೆ ಅಂದ್ರೆ ಆಗ್ತಿರ್ಲಿಲ್ಲ ಅಂದ್ರೆ ಅದಕ್ಕೆ ಬೈತಾಳೆ ಮೇಡಮ್ ಅವ್ರು ನೋಡನ. ಪ್ರದೀಪ್ ಚಿಗಾ ವಿವರ್ರಣೋಡ ಬಾಳ ಬೈತಾರೆ ಇವ ಯಾವ್ ಇವ ಯಾವ್ ಸೀಮೆ ಸಿಯಾರ್ ಅಂತ ಅಂತರೆ.
ಮತ್ತೆ ಹುಡುಗಿಯರ ಸೈಡ್ ಯಾರಿಲ್ವ.
ಇದರ ಇದರೆ ಅವರು ಲವರ್ ಪ್ರದೀಪ್ ಅವ್ರು ಲವರ್ ಸ್ವಾತಿಪರ್ವ ಅಂತ.
ಹೊ ಪ್ರದೀಪ್ ಅವ್ರದ ಅದು. ಮತೆ
ಇನ್ನ ಹೌದೌದು ಅವ್ರ್ದೇ ನೋಡಿ ಸಾ ಅದೆ ಅವ್ರ
ಹ ನ ಬೇರೆ ಯವ್ರನ್ನ ಅನ್ಕೊಂಡಿದ್ದಪ್ಪ.
ಹ ಇಲ್ಲ ಇಲ್ಲ ಇಲ್ಲ ಇಲ್ಲ ಅವ್ರೆ ಅವ್ರೆ. ಆಯ್ತ್ ಆಯ್ತು ಆಮೇ ಆಮೇಲೆ ಹಸ್ತಿನಿ ಆಯ್ತಾ. ಆಯ್ತ ಆಯ್ತು ಇಡುತಿನಿ